ಹಾ ಆರಾಮ್ ನೋಡ್ರಿ ಏನ್ ಅದ್ರಿ
ಏನ್ ನೋಡ ಸರ್ ಈಗ ಸ ಸ್ಲ್ ಊಟ ಮಾಡ್ವಿ ತಿರ್ಗಾಡಾಕತ್ತತಿ ವಾಕ್ ಮಾಡಾಕತಿ ನಿಮ್ದ ಏನ್ ನಡ್ರಿ
ಹ್ಮ ಮತ್ತೆ ನಾು ವಾಕಿಂಗ್ ಮಾಡಕತ್ತ ನೋಡ್ರಿ ಈ ಊಟ ಮಾಡೀಿವಿ ಮಾಡಗಿದ್ರಿ ಮಳಿಗಿಳ ಏನ್ ಬರವಲ್್ರೀ ಅದ್ಕ್ಕೆ ಸುಮ್ ಕುಂತರಿ
ಹೆಂಗಾದ್ರೆ ವಾತಾವರಣಮ್ಮ ಕಡೆಗೆ
ಏನಲ್ರರಿ ಮಳಿ ಇಲ್ಲ ಏನಿಲ್ಲ ನಿಮ್ ಕಡೆ ಹೆಂಗಾದ್ರಿ ವಾತಾವರಣ
ನಮ್ ಕಡೆ ಚಲೋ ಆದ್ರೆ ಸ್ವಲ್ಪ
ಹೌದ್ರೀ
ಹಾ ಯಾವ ಮನೆ ಮುಂದ ಗಿಡ ಗಿಡ ಹಾಕಿಲ್್ರಿ ಹಾಕಿ ಹೇಳಲ್ಿ
ಹ ಗಿಡ ಹಾಕಿವ್ರೀ ಮನೆ ಮುಂದ ನೀಲ್ದಾಣ ಗಿಡ ಹಾಕವರಿೀ ಒಂದು ಬೆಗ್ಗ ಹಾಕ್ ಕಜರ್ಕಾಯಿ
ಸ್ವಲ್ಪ ಬೇನಿಮ್ಮ ಗಿಡ ಅವವು ಬೆಳಸ್ಬೇಕ್ರೀ ಮನ ಮುಂದ
್ ಅವ ಎಲ್ಲ ಹಾಕಿವವ್ರೀ ಬೇನ್ ಗಿಡವು ಎಲ್ಲಸ ಹಾಕಿವವ್ರಿ ಚಿಕ್ಕಣ್ಣ ಗಿಡ ಅವು ಎಲ್ಲ ಸ ಹಕವ್ರಿ ಚಿಕ್ಕಣ್ಣ ಗಿಡ ತೆಂಗಿನ ತೆಂಗಿನ ಗಿಡ ಅಂದ್ರೆ ತೆಂಗಿಿನಕಾಯಿ ಜಗ್ಗಿ ಆಗ್ಯವ್ರೀ ನಮ್ ಗಿಡಕ್ಕ
ಹೌದೌದು ಏನೋ ಇಂಜೆಕ್ಷನ್ ಎ ಮಾಡ್ಸರಏನ್ರಿ ಇಂಜೆಕ್ಷನ್ ಅದ್ ಮಾಡ್ಸರ್ರಿ
ಏ ಮಾಡಿಸೀವ್ರರಿ ಮೊನ್ನೆ ಬಂದ್ರ ಮಾಡಿಸೀವ್ರರಿ ಎಲ್ಲಾ ಮಾಡಸ್ತೇವ್ರೀ ಅದ್ಕಲ್ಲ ಮಸಾಲೆ ಗಿಸಾಲ ಹಾಕಿ
ಹ್ಮ್ ಹ್ಮ್ ಹ್ಮ್ ಏನ್ ಅದಕ್ಕೆ ಏನ್ ಏನ್ೀ ಅದಕ್ಕೆ ತಳಗ್ ಉಪ್ಪು ಏನಕ್ ಹಾಕ್ಬೇಕಂತಲ್ರರಿ ಗಿಡಕ್
ಹಾ ಉಪ್ಪು ಹಾಕ್ಬೇಕತ್ರಿ ತಳ ಚಂದ ಇದ್ ಮಾಡಿ ಉಪ್ಪಾಕ್ ಬೇಕರಾವ ಸುಕ್ತ ಹಾ ಕಾಯ ಜಸ್
ಏನ್ ಹೇಳಿನಿರ ಏನ್ರಿ ಕೊಬ್ರಿಗಿರಿ
ಹ ಎಲ್ಲಾ ಕೊಬ್ಬರಿಗಿರಿ
ಹೌದ್ರೆ ಹ್ಮ ಹ್ಮ ಹ್ಮ್
ಹ್ಮ್
ಏನ್ ಹೊರಗ್ ಮರಲ್ರಿ
ಹೊರಗಿರ್ಗ್ ಮಾ ಮಾರಲ್ರರಿ ಅವು ಸುಮ್ಮ್ ನಾವೇ ಮನೆಯಾರ ಕುಡತಿೀಲ್ ಮೂರ ಅವ್ರೀ
ಹ ಚೆನ್ನ ಗಿಡ ಬೆಳ ಜಾಸ್ತಿ
ಹಾ ಏ ಮನ ತುಂಬಾ ಎಲ್ಲ ಗಿಡನಿ ಹಾಕ್ಬಿಟ್ಟವ್ರಿ ನಮ್ಮ ಪರಿಸರ
ಪರಿಸರ
ಹಾ ಪರಿಸರಿಸರ ಹತ್ರೇಮ್ರರಿ ನಾವು
ಹ ಮ ಟೆರಸ್ ಮಲ ಎಲ್ಲಾ ಹಾ
ಹ್ಮ ಜಾನುವಾರುಗಳು ಎಲ್ಲಾ ಜಾಸ್ತಿವ್ರಿ ನಮ್ಮ ಮನ್ಯಾಗ ಸ್ೊಪ್ಪ
ಹ್ಮ್ ಹ್ಮ್ ಹ್ಮ್ ಹೌದ್ರ ಯದ ಇದ್ರೆ ಚಲ ಗಾಳಿ ಸ್ವಲ್ಪ ಚಲೋ ಇರ್ತದ ಆಕ್ಸಿಜನ್ ಉತ್ಪಾದನೆ ಆಗ್ತದ ಅ ನಮ್ಮ ಉತ್ತರ ಕರ್ನಾಟಕದಾಗ ಗಿಡನ ಬಾಳ್
ಹ್ಮ್ ಹ್ಮ ಒ ನಾಕ್ಾಕ್ಲಾವ್ರಿ ಒಂದ್ ನಾಕ್ ಎಮ್ಮಿಾವ
ಹ್ಮ್ ಹ್ಮ್
ಹ್ಮ್
ಹೌದ್ರೆ ಐನಗ ಚಲೋದ್ರೀ ನಿ ಮನ್ಯಾಗ ಏನ ನೀ ಮ ಯಸ್ ಮಾಡ್ ಯಾಕಂದ್ರ ಅಂದ್ರೆ
ಹಾ ನಮ್ಮ ಅಣ್ಣೀ ಸೊಪು ದ್ ದಕನ್ ಮಾಡ್ತ ೀರ ಮತ್ ಇನ್ನೊಬ್ಬ ನಮ್ ಹಳೆ ವ್ಯವಸ್ ಅಂತ ಅನ್ಿ ಅವ್ರರುನು ಓದಕತಾರ ಅದ
ಹ
ವೆಟನರಿ ಡಾಕ್ಟರ್ ಹಾಕತ್ತನ್ರಿ
ಅಲ್ಲ್ರೀ ನಿಮ್ಗೆ ಯಸವ ರೀಮ
ಹಾ ಎಮ್ಮಿ ನಾಕ ಅವ್ರಿ ಆಕ್ಲ ನಾಕಾವ ಹಾ ಆಚಾರ್ರಿ ಮೊನ್ನೆ ಒಂದ್ ಇದದ್ರಿ ಆಾಕ
ಹ್ಮ್ ಹ್ಮ್
ಹ್ಮ್ ಬರಿ ಮತ್ತೆ ಗಿಂಡ ಪಿಂಡ ಯಾಕಂದ್ರ ಅಂತ ಬರ್ರ ಮತ್ತೆ ಹಾ ಬರ್ರಿ ಬರ್ರಿ ಯಾವಾಗನ ಹ ಎಲ್ಲ ಸೆಪ್ರೇಟ್ ಮಾಡವ್ರಿ ಈ ಕಡೆ ಒಂದು ಜಾಗ ಆದ್ರ ನಮ್ದು ದಡ್ಡಿ ಮಾಡಿದಾಗ ಮಾಡಿ ಪತ್ರ ಸುಡದ ಹಾಕವ್ರಿ ಅವ ಚ ಈಗ ಮೇವಗೆ ಇವ ಹಾಕಿ ಬಿಂದ್ರ ಈಗ ಆಾಕ ನೀರುಪರು ಹಾ ನೀರ್ ಗೀರ್ ಎಲ್ಲ ಎಲ್ಲಾ ಚಲೋ ನೋಡ್ಕಂತೀವ್ರಿ
ಸುಮ್ಮ ನೀವು ನೋಡ್ಕಂತರಿೀ ಗೌರ್ಮೆಂಟ್ ತರಬೇತಿ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಎಲ್ಲ ನಸ್ತಲ್ರರಿ ಅಂತ ಎಲ್ಲ ಸೌಲಭ ತಬಬೇಕಕ್
ಹೋಗಬಕ್ ರಿ ನಮ್ಗ ಅಷ್ಟೊಂದ ಗೊತ್ತಾಗಲ್ರೀ ನಮ್ಗ
ಹೌದ್ರಿ ಎಲ್ಲಾ ಸಬ್ಸಿಡಿ ಮೇಲ್ಲ ಎಲ್ಲ ಮಕ್ಕಳ ಅವೆಲ್ಲ ಕೊಡ್ತಾರಲ್ರಿ ಲೋನ್ ಕೊಟ್ಟು ಕುರಿ ಸಾಕಾಣಿಕೆ ಕೊಡ್ತಾರ ಹಾಕ್ಲಿಕ್ ಕೊಡ್ತಾರ ಹೆಮ್ಮಿ ಕೊಡ್ತಾರ ಅಲ್ಲಾ ನೋಡ್ಕ ಬ್ರ ಮಾಡ್ರೆ ಆರಾಮ್ ನಿಮ್ದ ಅದ್ರೆ ಇಂಟ್ರೆಸ್ಟ್ ಇತ್ತ ಅಂದ್ರೆ ಮಾಡ್ಬೋದ್ರಿ ನೀವು
ಹೌದ್ರಿ ನಾವ ಮಾಡ್ಕೊಡ್ರಿ ಸ್ವಲ್ ಗೊತ್ತಿದ್ರಿ ನಿಂಗ ಮಾ್ತಿ ಸರ್
ಅದೇ ರೀ ಅಪ್ಲಿಕೇಶನ್ ಕರಿತರೀ ಸರ ಲ ಮದ ಹ ತಿ ೇನಂದ್ರೆ ನೋಡ್ಬಕ್ ಕೇಳ್ಬಕ್
ಹ್ಮ್ ಹ್ಮ್
ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕ್ಬೇಕ್ರಿ ಹಾಕಿದ್ರ ನಿಮ್ ಮತ್ತ ಲೋನ್ ಬ ದ ಲೋನ್ ಮಲ್ಲ ಏನ್ ಎಷ್ಟ ಶ್ಯಾಂಕ್ಷನ್ ಆಗತದ ಅಷ್ಟ ಇಷ್ಟ ಎಲ್ಲ ತಗೋಬೇಕ್ರಿ ಎಮ್ಮೆ ಆಯ್ತು ಆಕಳಗಳಯ್ತು ತಗೊಂಡು ಒಂದು ನಿಮ್ ಜನ ಬೈಲ್ ಸೆಡ್ ಇದ್ರೆ ಹೊಲ್ಡ್ ಹಾಿ ಶೆಡ್ ಇದ್ರೆ ಶೆಡ್ ಹಾಕಿ ಆರಾಮ ಸಾ ಆ ಕಣೆ ಮಾಡಿ ಕಸ ಹೈನುಗಾರಿಕೆ ತರ ಮಾಡಿ ಅದ ಹಾಲು ಹ್ಮ ಅದೆಲ್ಲ ಕೊಡ್ಬೋದ್ರಿ ನೀವು ಡೈರಿಗೆ ಹಾಕ್ಬೋದು
ಹಾ ಹಾ ಎಲ್ಲ ಡೈರಿ ಇಲ್ಲಿಯ ಆಾಕ್ತವ್ರರಿ ಡೈರಿಗ್ ಹಾಕಲ್ಲ ಗೊತ್ತಿಲ್ರ ಅಷ್ಟ ಇಷ್ಟ ಅಂದ್ರೆ ಮತ್ತ ನಿಮ್ ಕಲ್ಲಿಿಂದ ಯಾರು ಮಡಮ್ ನಿ್ ಗೊತ್ತ ಸಬ
ಡೈರಿಗೆಲ್ಲ ಹಾಕಿದ್ರ ಅಂದ್ರೆ ನಿಮ್ಗೆ ಏನದ್ದ ಗೋರ್ಮೆಂಟ್ ಏನ್ ರೇಟ್ ಇರ್ತದ ಲೀಟ್ರರ್ ಲೆಕ್ಕ ಅಷ್ಟ ಬ ಇೀ ದಿನಾ ನೀವು ಆರಾಮಂದ ಒಂದ ನಮ್ಮಿ ಹಾಕಿರಿ ಅಂದ್ರ ಒಂದ್ ಐವತ್ತ ಅವತ್ತು ಲೀಟರ್ ಕೊಟ್ಟ
ಇರು ಅಷ್ಟೇ ಮೊಸರು ಗಿಸರು ಮಾಡಿ ಹ
ಹ್ರರಿ ಆಮೇರ ಸಣ್ಣ ಪ್ರಮಾಣ ತೋರಿ ನಿಮ್ದ ಅಷ್ಟು ದೊಡ್ಡ
ಹ ಇಲ್ಲ ಇಲ್ರಿ ಅಷ್ಟು ಸಣ್ಣದದ್ರಿ ಅಂದೇನಿಲ್ಲ ನೋಡ್ರಿ ಸಾಬ್ ಯಾವಾಗಾರ ಹೇಳ್ರಿ ಇದ್ರ ಸರ
ಎ ತೋ್ರಿ ತಗಂದಿಲ್ಲ ಏನ್ರಿ ನಿಂಬಲ್ಲಿ ಯಾರ
ಹ ತೋಲಲ್ರಿ ಯಾರ ಇಲ್ಲ ಮನ ಬಲ್ಲಿ ಇದ್ದವ್ರಗಿ ಅವ್ರಿಗೆಿ ಬೇಕಾದ್ರ ಬೇಕ
ಹ್ಮ್ ಹ್ಮ್ ಎಷ್ಟಾದರುೂ ದನ್ಕಮ ದನ್ನ
ಆತದ್ರೀ ಆತ
ಹ ಹ್ಮ್ ಹ್ಮ್ ಎಲ್ಲಿ ಒ ಹೊಲಗ ಮೆಸ್ತಾರೆ ಅಂದ್ರೆ ಕಟ್ಟ ಮೆಸ್ತಾರೆ ಆಕಳಗಳಳಿಗೆ
ಹ ಎಲ್ಲ ಹೊಲಕೆ ಹೋಗಯ್ತರಿ ಒಂದ ಮೇಸಾಕ ಬೇರೆ ಅವ್ರಿಗೆ ಕೂಲಿ ಹಗ್ಗಸ ಕೂಲಿ ಕೊಟ್ಟಕತವಿ
ಹ್ಮ್ ಅಂದ್ರೆ ಪಾರ್
ಹಾ ಹೊಲಕ್ ತಿರ್ಗಡೆ ಬರ್ತವ್ರಡೆ ಎಲ್ಲ ಹೊಲ್ದ ಕಡೆ ಹೋಗಿ ಹ
ಕಟ್ಟಿ ಮೆಯಸಿದ್ರೆ ಬಾಳ ಕಷ್ಟ ಆದ್ರ ಇವಾಗ
ಹ್ಮ್ ಹೌದ ಹೌದ್ರಿ ಕಟ್ಟಿ ಇಲ್ಲಿ ಮೆಸ್ತರಿ ನಾವ ಹೊಲಸಪೂರ್ಕ ಹೋದಾದ್ರಿ ಹತ್ತಿ ಹಾಕಿವವಿ ಮಳೆ ಇಲ್ಲ ಏನಿಲ್ಲ ಅದಕ್ಕೆ ಲಾಶನ್ಾಗ ಹಾಕತ್ರಿ
ಮೇಸ ಮೆಸಕ
ಹ ಹ ಹ ಆ ಕಡೆ ಎಲ್ಲಾ ಚಲೋದ್ರೆ ಆ ಕಡೆ ಬೀಳ ಗೀಳಾದ
ಮನೆಗ್ ಹೆಂಗ್ ಮಾಡ್ತಾರೆ ಮೇವ್ ತರ್ತ ಏನ್ರಿ ಒ ಸಪ್ರೇಟ್ ಹಾಕಿರಿ ಅದ ಮೇವಿಿಂದ ಸಿಗ್ತಲ್ರಿ ಮೇವು ಬೀಜ ಸಿಗ್ತದ ಬೆಳಸ
ಹ್ಮ ಅವೆಲ್ಲಾ ಸಿಗ್ತಾವತ್ರಿ ನಮ್ ಗೊತ್ತ ಅಲ್ಲಿ ಹೊಲ್ದಲ್ಲಿ ಸಿಗ್ತಾವಲ್ಲಾ ಹಂಗಿ ಇಟ್ಟಿಟ್ಟ ಹಂಗೆ ಹೋದಾಗ ಬಂಡಿ ಗಿಂಡಿ ಯಾವ ತೋರ್ರ ಹಾಕಿ ಕಳಸೋದು
ಅಲ್ಲಾರಿ ಮೇವು ಸಿಗ್ತದಲ್ಲ ಮೇವ್ ಬೆಳೆಸಿದ್ರ ಸ್ವಲ್ಪ ಹಾಲು ಜಾಸ್ತಿ ಕೊಡ್ತವ್ರೀ ಅದೇ ನಾನು ಮೇವು ಕೇಳ್ಬೇಕ್ರಿ ನೀವು ಕೃಷಿ ಆಫೀಸ್ ದಾಗ ಹೋಗಿ
ಹೌದ್ರಿ ಹೌದ್ರಿ
ಹ ಒಂದ ತೋರಿ ಅದ ಕೇಳಿ ಅದ್ ಮೇವ್ ಹಾಕ್ಬೇಕು ಮತ್ತೆ ಸ್ವಲ್ಪ ಕೆಲವೊಂದ ಏನಾನ ಇರ್ತವ್ರಿವು ಆಹಾರ ಪದಾರ್ಥಗಳು
ಹಾ ಹಾ
ಪದಾರ್ಥಗಳು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಹಾಲು ಜಾಸ್ತಿ ಕೊಡ್ತದೆರಿ
ಹೌದ್ರಿ
ಮಾಹಿತಿ ತಗೋರಿ ಅಲ್ಲಿಲ್ಲಿ ಎಲ್ಲ ಕೇಳಿದ್ದಲ್ಲಿ
ಹ ಕೇಳಬೇಕಂತವ್ರಿ ಈಕಿದು ಹೊಲದ ಸಲಿಂದಾಗ ಬಿಜಿ ಆಗವ್ರಿ ಆಕಡೆ ಹೋಗಲಂಗದ್ರರಿ
ತೋರಿ ನಾವೆಲ್ಲ ಹಾಲು ಡೈರಿ ಅಲ್ಲಿ ಭೇಟಿಯಾಗಿ ಬಂದ್ರೆ ಆಯ್ತು
ಹೌದ್ರಿ ಆಯ್ತ್ ಬರಿ ಸಾಬ್ ಯಾವಾಗ ಬರ್ತ್ರಿ ನೋಡ್ರಿ ನೀವ್ ಬಂದ ಎಲ್ರರಿ ನಮ್ಗ ಮತ್ ನಾಳಿ
ನೀವು ಪ್ರೀ ಇದ್ದಗಾ ಹೇಳ್ಬಿಟ್ಟಿ
ಹ ಆಯ್ತ್ ನಾಳಗ ನಾಡಿದ್ರ ನಾಳಿಗಿ ಇಲ್ಲ ನಾಡಿದ್ದು ತಕೋರಿ ಹ
ನಾಳೆ
ಹ್ಮ ನಾಳಗ್ ಬ್ಯಾಡ್ರಿ ನಾಡ್ದಿದು ಹೋಗೋಣ ತಕೋರಿ ಸಬ್
ನಾಳೆ ಹೋಗೋಣ ತಗೋರಿ ನಾಡಿದು ಹೋಗನ್ರಿ ನಾಡಿದು ಹೋಗನ್ರಿ ಏ ನೀಲ್ಡನ್ ಬಾಳ ಆಗ್ಯವ್ರೀ ಒ ಕಡೆ ಮೂರ್ ಕಡೆಗೆ
ಏನು
ನಿಡೌನ್ರಿ
ಹೇ ನಿಲ್ದಾಣಿ ಯಾರ್ ಕಡೆಗೆ ನಮ್ ಕಡೆ ಅಂದ್ರಿ
ಹಾರಿ ಏ ನಮ್ಮ್ ಕಡೆನ ಬಾಳ್ ಮಕ್ಳಗ್ರೀ ಏ ನಮ್ ಕಡೆ ಜಾಸ್ತಿ ಆಗಿದ್ರಿ ಸಲ್ತಿ
ಹೌದ್ರಿ ನಮ್ ಕಡೆಗನ್ ಆಗ್ಯವ್ರೀ ನಿಲ್ದನ್ ಆವ ನಮ್ಮ್ ಮನೆ ಬೇಲಿ ಹಾಕಿರಿ ಒಂದ್ ಗಿಡ
ಹ್ಮ್ ಹ್ಮ್ ಏ ಎಲ್ಲಾ ತರ ಹಣ್ಣು ಬೆಳಸ್ರರಿ ನ್ರಿ ನಿಮ್ ಏರಿಯಾದಾಗ
ಹಾ ಹಾಕ್ತಿವ್ರಿ ಅ ಹಂಗೆ ಮನಿ ಮುಂದೆ ಹಾಕ್ ಬಿಟ್ಟಿವವ್ರಿ ಹಂಗೆ ಬೆಳದ ಅದು ಅದಿಕ್ಕೆ ನಿರಿ ಹಾಗಿ ಇಂತವು ಹಾಕಿ ಅಂತಿದ್ದು
ಬೆಳೆಸಿರಿ ಆಗದ್ರೆ
ಹಾ ಬೆಳ್ಸಿ ಬಿಟ್ಟಿವ್ರಿ ಹಂಗೆ ಹಾ ತಿನ್ಬೇಕಂತಲ್ರಿ ಚೋಲ ಅಂತಲ್ಲ
ಹ ಶುಗರ್ ಅದೆಲ್ಲಾ ಕಂಟ್ರೋಲ್ ಮಾಡ್ತಂತ ನೋಡ್ರಿ ಹಾರ್ಟಿಗೆ ಅದೆಲ್ಲಾ ಬಾಳ್ ಒಳ್ಳೇದಂತ
ಹಾ ಹಾ ಹಾ
ಆ ತಿನ್ರಿ ಅಣ್ಣ ತಿಂದ್ರಿ ಅಲ್ರರಿ
ತಿಂದೀವ್ರೀ ದಿನಾ ತಿಂತೀವಿ
ಹ ಸ್ವಲ್ಪ ದೊಡ್ಡ ಚಿನ್ನಗ್ ತಿನ್ಸ್ರಿ ದೊಡ್ಡ ತಿನ್ನು ದೊಡ್ಡ ಚಿನ್ನ ರೀ ದೊಡ್ಡ ಚಿನ್ನ ಹಾಚಿನ್ನರಾರನ್ನರಿ ಹಾ ರೀ
ಹಾ ಹಾ ಹೌದ್ರಿ ನಮ್ ಮಳೇನೇ ಆತನ್ರೀ ಅವ ಇಲ್ಲೇ ಇರ್ತನ
ಹ್ಮ್ ಅವ ಏನ್ ರೀ ಯಾವಾಗ ನೋಡು ರೋಡಿಗೆ ಬರೀ ಮ ಪುಫ್ ತಿನ್ನೋದು ಪಾನಿಪುರಿ ತಿನ್ನೋದು ಮಾಡ್ತನ್ರಿ ಅವ್ನಿಗೆ ಹೇಳಿರಿ ಸಸ್ವಲ್ಪ
ಹೌದ್ರಿ ಅಂತ ಎಲ್ಲಾ ತಿನ್ಬೇಳ ಅಂತ ಹೇತನ್ರಿ ಅವ ನೀ ಮನೆಯಾಗ ಕೇಳ್ರಿ ಉಪಾರ ಸ್ಲ್ ಇದು ಮಾಡ್ತನರಿ ತಿಂತನ್ರಿ ಮಟೆ ಪಾಪ್ಸ್ ಅದು ಎಗ್ ರೈಸ್ ಅದು ದಂದ್ರೆ
ಅವೆಲ್ಲಾ ತಿನ್ಬೇಡ್ರಿ ಆರೋಗ್ಯ ಇರ್ತದ
ಅರೋಗ ಕೆಡ್ತದ ಬ್ಯಾಡ್ ಅಂತಿನಿ ಕೇಳಲ್ರಿ
ಸ್ವಲ್ಪ ಬೆಲ್ಲ ಆದತ್ತಿನ ಕಡ್ರಿ
ಹ್ಮ ಬೆಲ್ಲ ಅದು ತಿನ್ನಪಾ ಚೊಲೋ ಆಲು ಪೀಲ್ ಕುಡಿಯ ಅಂತ ತಿನ್ರಿ ಹೆಂಗೆ ಮನ ಕಡೆಗ್ ಬಂದ ಆ ಸ್ಲ್ಪಲ್ ಕುಡ ಅಳೆದಾರ ಅಂತೀನಿ ಏ ವಲ್ಲಯ ಮಾಮ ಅಂತನ್ರಿ
ಸ್ವಲ್ಪ ಉತ್ತ ಇತ್ಯಾದ ತಿನ್ಸರು ಅವನಿಗೆ ಅಂದ್ರ ಸ್ವಲ್ಪ ಅದತ ಬಾಳ್ ವೀಕ್ನವ
ಹೌದ್ರಿ ಸ್ವಲ್ಪ್ ವಿಕನ್ಮನ್ಷ್ಯ ಸ್ವಪ್ಪ ಏನ್ ಮಾಡಾತ್ರಿ ಸಾಲಿಗೆ ಹೋಗ ಹಚ್ಚಿದೀವಿ ಪುಟ್ಟನಾ ಈಗ ಬೇರೆ ಕೈಗ ಉಂಟನ್ರಿ ಕೆಲ್ಸಕ್ಕೆ
ನೋಡ್ರಿ ಆರಾಮ್ ಹೋದ್ರಿಓದ್ ತೊಡಗ ಹ ಇನ್ನಸಲ್ ಲ್ಸ್ಬೇಕಕ್ ಇಲ್ರ ನೀ ಏನಸರ್ ಪೋಲ್ಸ್ಬಟ್ಟಲ್ರ ಅವನಗೆ
ಹಾ ಓಸ್ಬೇಕ್ರಿ ಹೊಸ್ಬೇಕು ಏನು ಸ್ವಲ್ಪ
ಏ ತಮ್ಮ ಚಿನ್ನ ಅವ್ನ ಬಿಟನ್ ಇನ್ನೊಬ್ಬ ಚಿನ್ನ ದೊಡ್ಡವ ಖಾಲ ಜೊತೆ ಅನ್ರೆವಾ
ಹುಗಗ್ ಬರ ಸೋಷಿಯಲ್ ಮೀಡಿಯ ಯೂಸ್ ಮಾಡತಲ್ರರಿ
ಹ ಏನ್ ಮಾಡಾತ್ರಿ ಹುಡುರ್ ಹತಿ ಶಾಲಿಗ್ ಹೋಗಂತ ಹೇತ್ರಿ ಕೀಚ್ ಕಿತ್ಕ ಬಂದಿರಿ ನಾಳಗ್ ನಾಡ್ದ ಹಯ್ದ್ ಹಚ್ಚಿ ಬರ್ಬಕ್ ಸಾಲಿಗೆ ನಮ್ ಜಡಗಗ ಹ
ಸ್ವಲ್ಪ ಭೇ ಮಾಡಸ್ರಿ ಅನಗ ಒಂದ್ ಸಲ್ತವ್ರನ
ಹೌದ್ರೀ ನೀವು ಬರೀ ಸಾಬನ್ ಬರ್ತನಂತೀರ ನಾಡದ ಹಂಗೆ ಕರ್ಕೊ್ ಬರ್ತನ್ ನಮ್ಮ್ ಹುಡುಗನ ಸ್ಕೂಲ್ ನೋಡಿ ಚಲ ಸ್ಕೂಲ್ ಎಚ್ಚಂಬ್ರಿ ಅವನಿಗೆ
ಹಚ್ಚಿ ಬಿಳ ತೋರ ಅವ್ರಿಗೆ ಇಲ್ಲಕ್ ಹಿಂಗಂದ್ರ ಸುಮ್ಮನೆ ಹಾ ಹಾ ಎಲ್ಲಾ ಡಾಕ್ಯುಮೆಂಟ್ಸ್ ಮಾಡ್ಕಿಂದಿ ಅಲ್ರಿ
ಹ್ಮ ಎಲ್ಲ ಸ ರೆಡಿನೇ ಅವ್ರಿ ಒಯ್ದ್ ಹಚ್ಚದದ್ರಿ ಕ ಆಧಾರ್ ಕಾರ್ಡ್ ಒಂದು ತಿದ್ದುಪಡಿ ಮಾಡ್ಬೇಕ್ರೀ ಬಾಳ ರಾಂಗ್ ಮಾಡಿ ಕೊಟ್ರ ಒ್ ಹುಡುಗಂದ
ಹೌದ್ರಿ ಬ ಬೆಟ್ಟೆ ಹಾಬ್ರಿ ನಾಡಕ್ಚ್ಚಿ
ಹೌದ ಅವ್ರಿ ಬೆಟ್ಟೆ ಹಾಕತಿವ್ರೀ ಅವ್ ಅಲ್ಲಿಗ್ ಹೋಗು ಇಲ್ಲಿಗ್ ಹೋಗ ಅಂತಾರ್ರೀ ಸ್ವಲ್ ನಮ್ಗ್ ಗೊತ್ತಾಗಲ್ರಿ ಅಷ್ಟೊಂದು
ಹ್ಮ
ಅದಕ್ಕೆ ಅಲ್ಲಿಗ್ ಹೋಗ ಇಲ್ಲಿಗ್ ಹೋಗ ಅಂತನ ಕತ್ತ ಇರೀ ಮತ್ತೆ ಅದಕ ಮಾಡ ಏನ ಮಾಡ್ಕೊ ಬರ್ಬೇಕ್ರೀ ಒಂದೊಂದು ನೀ ಬರ್ತರಲ್ರರಿ ಬರರಿ ಹ ಕೋರ್ಟ್ ಅಪ್ಡೇಟ್ ಮಾಡಸನ್ ಬರ್ಬೇಕಂತರಿ ಯಾರ ನಿಮ್ ಲಾಯರ್ ಇದ್ರಿ ಅಲ್ರಿ ನಿಮ್ ಲಾಯರ್ ಯಾರನ್ರಿ ಯಾರು
ಹಾ ಹೇಳಂತವರಿ ನಾಳೆ ಭೇ ಮಾಡಿಸತತೆ ಹೋಗಿ ಎಲ್ಲ ಮಾಡ್ಸಬಂದ್ರ ಐತೆ ನೀನ್ ನಾಳೆ ನ್ಸತವ್ರಿ ನ ಸರ್ ಎರಡಂದ್ರೆ